ಹಲೋ ಏನ್ ಮಾಡ್ತಾ ಇದ್ದಿಯೋ
ನವ
ಹಾ ಯಾಕ್ ಪರೀಕ್ಷೆ ಇರ್ಲಿಲ್ವ ಇವತ್ತು
ಇದೇ ಓದ್ಕೊಂಡಿದು ಈಗ ತಾನೇ ಮಲ್ಕೊಂಡಿದ್ದು. ಸ್ವಲ್ಪತ್ತು.
ಹ್ಮ್ ಊಟ.
ಊಟ ಆಯ್ತು. ನಿಂದು
ಹ್ಮ್ ಆಯ್ತ ಏನ್ ಮಾಡಿದ್ರ ಅಡ್ಗ.
ನಮ್ಮ ಮನೆಯಲ್ಲಿ ಬಡವರ ಬಿರಿಯಾನಿ.
ಏನಾ ಹಾ ಹಾ ಹಾ ಚಿತ್ರನ್ನ ಮಾಡಿದ್ದಾರೆ.
ಹ್ಮ.
ಹಾ ಚಿತ್ರದನ್ನ ಹಾ ಚಿತ್ರದನ್ನ ಹೆಂಗ್ ಗೊತ್ತಾ ಬಂದಿದ್ದ ಹೆಸರು. ಚಿತ್ರ ಚಿತ್ರಾನ್ನ ಅಂತ ಏ. ಯಾರೋ ಪಪ್ಪಾ ಹೇಳ್ದ ಅದ್ರದ ಕಥೆ ಹೆಂಗೆ ಅಂತ. ಈಗ ರಾಜ್ಯದ ಅಲ್ಲೋ ಏನೋ. ಇಲ್ಲ ರಾಜರು ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಅದುಕ್ ಹೋಗ್ವಾಗ್ ಏನ. ಹ ಒಂದು ದ ವದ ದಾರಿಯಲ್ಲಿ. ಯಾವ್ದೋ ಛತ್ರ ಬರುತಂತೆ. ಚತ್ರದಲ್ಲಿ ಏನೇನ್ ಕತ್ಲಾಯ್ತ್ ತಲ್ಲ ಅಂದ್ಬುಟ್ಟು ಅಲ್ ನಿವಾಸ ಮಾಡ್ತಾರಂತೆ ಅವತ್ತು ರಾತ್ರಿಗ್ ಅಲ್ ಉಳ್ಕೊಂತಾರಂತೆ. ಅಲ್ ಉಳ್ಕೊಂಡಾಗ ರಾತ್ರಿ ಉಳ್ಕೊಂಡ್ಮೇಲೆ ಅವ್ರಗೆ ಊಟದ್ ಸೌಲಭ್ಯಗಳೆಲ್ಲ ಮಾಡ್ಬೇಕಲ್ವಾ. ಆತರ ಛತ್ರದವ್ರ್ ಊಟದ್ ಸೌಲಭ್ಯಗಳು ಮಾಡ್ದಾಗ ರಾತ್ರಿ ಅನ್ನ ಚೂ ಅನ್ನ ಏನೋ ಚೂರ್ ಜಾಸ್ತಿ ಮಾಡಿರೋದು ಮಿಗ್ಲಿರುತ್ತೆ. ಮತ್ ಬೆಳ್ಗಿನ್ ಜಾವ ನಿಂಗ್ ಉಪ್ವಾಸ ಕಳ್ಸದ್ ಅಂತೇಳಿ. ಹಾ ಛತ್ರದ್ ಮೆಗ್ ಮಿಗ್ಲಿರೋ ಅನ್ನ ಜೊತೆ. ಇವ್ರು ಮಾಡೋದು ಆ ಚ ಚಿತ್ರನ್ನ ಅಂ ತಿವಲ್ಲ ನಾವು.
ಹ್ಮ್
ಚಿತ್ರನ್ನನ್ ಮಾಡೋದ್. ಅವಾಲ್ಗ ಆ ಛತ್ರದನ್ನು ಛತ್ರದನ. ಮಾಮೂಲಿ ಇನ್ನೇನ್ ಆಕ್ತಿವಿ ಈರುಳ್ಳಿ. ಅರ್ಷ್ಣ. ಆ ಬೆಳೆಗ್ಳು ಆ ಬೀಜಗ್ಳು ಇವ್ ಯಾಕ್ ಮಾಡೋದದು. ಅದಾ ಅದನ್ನ ಛತ್ರದನ್ನ ಛತ್ರದನ್ನ ಅಂತ ಕರಿತಾ ಇದಿದ್ ಆ ಛತ್ರದನ್ನ ಹೋಗಿ ಚಿತ್ ತ್ರನ್ನ ಆಗಿರೋದ್ ಇವಾಗ ಹಾ. ಹಾ ಅದಿಕ್ ಇವಾಗ್ ಏನೇನೋ ಹೆಸ್ರುಗ್ಳು. ಅದ್ರ ಮೇಲ್ ಆಡುಗ್ಳು ಚಿತ್ರಾನ್ನ ಚಿತ್ರಾನ್ನ ಅನ್ಕೊಂಡು ಹಯ್. ಯ.
ಬಟ್ ಇಲ್ಲಿ ಬಿಡಪಾ.
ಅಲ್ಲ ಒಂದ್ ರೀತಿ ರಂಗ ಅನ್ನೋದ್ ಇರ್ಬೇಕ್ ಹಾಡ್ಗಳ್ ಅಲ್ಲಾ ರೀತಿ ರಂಗ ಅನ್ನೋದು ಇರ್ಬೇಕು ಒಂದ್ ಹಾಡ್ಗಳ್ ಮಾಡೋದಿಕ್ ಕೆ ಇಲೋ ಒಂದ ಆಟ ಆಡೋದಿಕ್ಕೆನೆ ಓಕೆ ಆಗ್ಲಿ.
ಅವರಿಗೆ ಮಾಡಕ್ ಕೆಲ್ಸ ಇರಲ್ಲ. ಕುತ್ಕೊಂಡು ಬರಿತಾರೆ ನಮ ಜನ ಮಾಡಕ್ ನಮ ಜನಕೊಂಡ ಹೋಗಿ ಕೆಲಸ ಇಲ್ಲ.
ಹ್ಮ್. ಹೌದು ನಿನ್ ಮೈದಾನಕ್ಕೆ ಹೋಗಲ್ಲ ಆಟ ಆಡೋದಕ್ಕೆ. ಅ ಖಾಲಿ ಇದ್ರೆ.
ಯಾರು ಬರ್ತ. ಆಡಕ್ಕೆ.
ಹೌದಾ -
ಹಾ
ಇಲ್ಲೂ ನಮ್ ಕಾಲೇಜಲ್ಲಿ ಆಡೋರು ಆಡೋರು ಆಡೋರು ಸ್ವಾಮಿ ಯಾವ್ದನ ಒಂದು ಖಾಲಿ ಇರೋ ಕ್ಲಾಸ್ ಸಿಗ್ಬಿಟ್ರೆ ಅಂತೂ ಎಲ್ರು ಓಡ್ ಬಂದ್ಬಿಟರು ಮೈದಾನಕ್ಕೆ. ಮೈದಾನಕ್ ಬಂದ್ಬಿಡೋದು - ಬಾಳ ಬಿಸಿಲು ಅನ್ನೋದಿಲ್ಲ ಏನು ಅನ್ನೋದಿಲ್ಲ ಬಿಸಿಲು ಮಳೆ ಏನು ಲೆಕ್ಕ ಮಾಡಿದ - ಆಡ್ತಾ ಇದ್ರು ಆ - ತರ ನಮ್ಮ್ ಹುಡ್ಗಂದ ಒಂದು - ಮರದ ಇದಿತ್ತು ಬ್ಯಾಟಿತ್ತು - ಅವ್ನು ಕಳಕಂಡ್ ಬಿಟ್ಟವನೇ ಅದನ್ನ ಗೂಬೇ ಅವ್ನಿಗೆ ಜಾಬ್. ಅನ್ನೋದೇ ಇಲ್ಲ ಅದು ಓದ ಸಲ ಕಳೆದುಹೋದಾಗ ಹೇಳಿದೆ. ಈ ಸತಿ - ನಿನ್ನೆ ಅದೃಷ್ಟ ಚೆನ್ನಾಗೈತೆ ಸಿಕ್ಕೈತೆ ಮತ್ತೆ - ಈ ಸತಿ ಕಳ್ಕೊಂಡಿದೆ ಅಂದ್ರೆ ಸಿಕ್ಕಲ್ಲ. ಅಲ್ಲ ಅದು ಹುಷಾರಾಗಿ ನೋಡ್ಕೋಂತ ಹೋಧ ಸರ್ತಿ ನೆ ಹೇಳದೇ ಅವ್ನಿಗೆ -
ಹ -
ಹೇಳಿ ಕೂಡ ಮತ್ತೆ ಎಲ್ಲೋ ಬಿಟ್ಬಿಟ್ಟು ಹೊರಟ ಬಿಟ್ಟವ್ನೆ ಮೈದಾನದಲ್ಲಿ ಒಂದ್ ದಿನ - ಅವತ್ತು. ಅವತ್ತ ಇಂದ ಇವತ್ತು ವರೆಗೂ ಕೊಡುತ್ತಾನೆ ಸಿಕ್ಕೆ ಇಲ್ಲ ಸಿಕ್ಕೆ ಇಲ್ಲ ಹ್ಹ್ ಹ್ಹ್. ಅದಕ್ಕೆ ಯಾವಾಗ್ಲೇ ಹೇಳ್ದವನ್ ಹುಷಾರಾಗ ಎತ್ತಿಟ್ಕೊಳ್ಳೋ ಸಿಕ್ಕಲ್ಲ ಆಮೇಲೆ ಅಂತ - ಹ ಆದ್ರೂ ಹಂಗೆ ಮಾಡ -
ಅವ್ರ ಅಪ್ಪ ಸಾವ್ಕಾರ ಆನ ಬಿಡು ತಗೊಬಂಧು ಕೊಡ್ತಾನ ಹೊಸದು
ಹಾ ಏನ್ ಜವಾಬ್ದಾರಿ ಇರ್ಬೇಕು ಏನಕ್ಕೆ ಆಗ್ಲಿ ಅಷ್ಟೆ - ಹ್ಮ- ಏನ್ ಕತೆ ಆಗ್ಲ ಇವರದು ದಂತು ಪ್ಪಾ.
ಅವರಪ್ಪ ಚೆನ್ನಾಗ ದುಡ್ ಮಾಡಿಟ್ಟಿರ್ತಾನೆ.
ಹ್ಮ್
ನ್ ಕ ಚಮಾರ ತನಾಶತೆ
ಮಾವಿನ ಹಣ್ಣು ತಿಂದಾ ಈ ಕಾಲದ್ದು
ಹ ಎಲ್ಲೂ ಮನೇಲಿ ಇದ್ದಾವಲ್ಲೈ ಮನೇಲಿ ಇದ್ದಾವೆ ಕಾಯಿಗಳು
ಹ ಯುವುದು
ಎತ್ಕೊಂಡ್ ಬಂದವ್ರೆ ಯಾವ್ದೋ ಗೊತ್ತಿಲ್ಲ ಒಂದು ಮುಟ್ಟೆ ಎತ್ಕೊಂಡ್ ಬಂದವ್ರೆ
ಯಾವ್ದ್ ಹಣ್ಣ ಆಗದಾ ಇಲ್ಲ ಕಾಯಿ ಆಗದಾ ಅದು ಅಲ್ಲಲ್ಲೋ ಇವಗ ಕಾಯಿ ತಂದವ್ರಲ್ಲ ಅದು ಹಣ್ಣಗುತ್ತಾ ಅಂತ ಹೇಳ್ತಾಇರೋದು
ಹೂ ಹೂ ಹಣ್ಣಾಗುತ್ತೆ
ಯಾವುದು ಬೆಣುಸ ಬೆಂಗ್ಳೂರ ಏನ ಏನ ಕಾಯಿ ಹೆಸರ
ಬೆಂಗ್ಳೂರು ಇನ್ನೊಂದು ಯಾವ್ದ ಇರ್ಬೇಕು
ಬೆಂಗ್ಳೂರ ಕಾಯಿಗಳು ಅಂತಾರೆ ಅ ಇದನ್ನ ಬರಿ ಉಪ್ಪಿನಕಾಯಿಗ ಅಷ್ಟಲ್ಲ ಮಾಡೋದಾದ್ರೂ
ಏ ಅಲ್ಲ ತಿಂತಾರ ಉಪ್ಪಿನಕಾಯಿನ್ಗೆ ಬೇರೆ ಕಾಯಿ ಬರುತ್ತಾ
ಅದೇ ತೋತಪುರಿ ಅಂತಾರ ಅದನ್ನ
ಹಾ ತೋತಾಪುರಿ ಅದ್ರಲ್ಲೂ ಉಪ್ಪಿನಕಾಯಿ ಮಾಡೋದು ಬೆಂಗ್ಳೂರ್ ಅದ್ರಲ್ಲಿ ಮಾಡಲಾ ಹೂ
ಹಾ ಹಾ ಹಾ ಆ ತೋತಪುರಿ ನ ರಾಸ ತಗಯಕು ಕಳಸರ್ ಅಂತಲ್ಲಪ್ಪಾ
ಹೌದಾ
ಕುಡಿಯ ಕುಡಿಯ ದಕೇ ಹಾ
ಹ್ಮ ಹೌದ ಗೊತ್ತ
ನಾ ನಮ್ಮ ಅಜ್ಜಿ ಹೇಳ್ ಹೇಳ್ತಾ ಇದ್ರು ಅವ್ರಿಗೆ ಈ ಹಣ್ಣಗಳ ಬಗ್ಗೆ ಚೆನ್ನಾಗುತ್ತೆ ಮಾವಿನ ಹಣ್ಣ್ದು ನಮ್ಮ್ ಹೊಲ್ದ ಅಲ್ಲಿ ಒಂದ್ ಬಿಟ್ಟ ತಪ್ಪ ಮರ ಅಲ್ಲೇ ಹಾಣ್ಣಾಗಿತ್ತು ಯಾವ್ದದೋ ಒಂದು
ಹು
ಆಮೇಲೆ ನಮ್ಮಪ್ಪ ಕಿತ್ಕೊ ಬಂದ್ರು ಅದನ್ನ ಕಿತ್ಕೊ ಬಂದು ನಮ್ಮ ಅಜ್ಜಿಗ್ ತೋರ್ಸಿದ್ರು ಅವ್ರ ಇಟ್ ಕೊಂಡು ಇದು ಬಾದಾಮಿ ಅಂತಂದ್ರಪ್ಪಾ ನಮ್ಗೆ ಆಶ್ಚರ್ಯ ಆಗುತ್ತ ನಮ್ಮ ಹೊಲ್ದಲ್ಲಿ ಬಾದಾಮಿ ಹಣ್ಣು ಐತ ಮಾವಿನ ಹಣ್ಣು ಅಂತ ಯಾಕ ನಾವು ಗಿಡಗಳಿದಾಗ ಗೊತ್ತಿಲ್ಲ ನಮ್ಗೆ ಯಾವ್ ಗಿಡ ಯಾವ್ ಬಾದಾಮಿ ಇದ ಇಲ್ಲ ಮಲ್ಲಿಕ್ ಆದ ಇದು ಏನ್ ಏನಂತ ಗೊತ್ತಿಲ್ಲ ಅವಕ್ ತಂದು ಹೂಳಿ ಇರೋದು ಅದು ನ ಇವಾಗ ಫಲ ಕೊಡ್ತಾ ಇದೇ
ಹ್ಮ್ ಕೊಡ್ಲಿ ಕೊಡ್ಲಿ ಕೊಡ್ಲಿ ಬೇನ್ಸ ಚೆನ್ನಾಗಿರ್ ತ್ಯು
ಬೇನುಸ ಅದ್ ಬರಿೀ ಏನಂದ್ರೆ ಹ ಅದು ಜಾಸ್ತಿ ಹಣ್ಣು ಆಗಲ್ಲ ಅದು ಹಣ್ಣ ಆಗ್ಬಿಟ್ಟೆ ಹುಳುಗಳ್ ಬಿದೋಗುತ್ತೆ ಅದ್ಕೆ ಅದು ಸ್ವಲ್ಪ ಏನದು ಹಸರು ಹಸರಾಗಿದ್ರರುನು ತಿನ್ಬೋದ ಅದು ಸಿಹಿಯಾಗಿರುತ್ತದೆ ಬೆಣಸ ಹ್ಮ್ ಅದು ಉಳ್ಳಿ ಒಳ್ಳ ಡಿ ಅಲ್ಲದು ಬೇಣಸ ಇನ್ನ ಹಣ್ಣು ತಿನ್ಬೇಕು ಅಂದ್ರೆ ಇದು ಬಾದಾಮಿ ತಿನ್ಬೇಕು ಏನ್ ರುಚಿ ಇರುತ್ತೆ ಗೊತ್ತಾ ಬಾದಾಮಿ ರಸಪುರಿ ಅಂತೋ ಯಾವ್ದ್ದೋ ಬರುತ್ತೆ ಮಲ್ಲಿಕ ಎಲ್ಲ ತಿನ್ಬೇಕು ನಾನ್ ಮನೇಲ್ ತಂದಿದ್ರು ಮನೇಲ್ ತಂದಿದ್ರು ಅನ್ರು ಎರಡ್ರಡ್ ತಿಂದ್ಬಿಟ್ಟೆ ನಾನು
ಹ್ಮ್ ಮನೆಯಲ್ಲಿ ತಂದಿಕ್ಕೊರಪ್ಪ ಮುಟೆ ಮೂಟೆನೆ ನಾ
ಹಾ ಅದನ್ನ ಹಣ್ಣು ಮಾಡಸ್
ಇನ್ನು ಹಣ್ಣಗಿಲ್ಲ ಅದು
ಹ್ಮ್
ಅದೇ ಇನ್ನು ನಾನು ಈ ಶುಕ್ರವಾರ ಹೋದ್ರೆ ಹಣ್ಣಾಗಿರುತ್ತೆ ತಿನ್ನಬೇಕು
ಹಾ ನೀವೇನ್ ಹೊಲ್ದದಲ್ಲಿ ಏನ ಹಾಕಿಲ್ಲ ನೀವು
ನಮ್ದೇನಿಲ್ಲ ಎಲ್ಲ ಕಾಲಿ ಕಾಲಿ
ಹಾ ರಾಗಿ ಏನ್ ಹಾಕಿದ ಇದ್ರಲ್ಲ ಅವವಾಗ
ಕಾಂಗ್ರೆಸ್ ಗಿಡಗಳು ಬೆಳೆಯೋದಷ್ಟೇ ನಮ್ದು
ಹ ಹಾ ಇವಾಗ ಮುಖ್ಯಮಂತ್ರಿ ಆಗ್ಬಿಟನಲ್ಲಪಾ ಶಿವಕುಮಾರ
ಏ್ ಇನ್ನ ಇಲ್ಲ ನಾಳೆ ಮೂರು ಇವತ್ ನಾಳೆ ಅಲ್ಲಾ
ಯಾವಕ್ ಪ್ರಮಾಣ ಸ್ವೀಕಾರ ಮಾಡ್ಕೊಳ್ಳೋದು ಆ ಮತ್ತೆ ಇದಕ್ಕೆ ಯಾರ್ ಬರ್ತಾರೆ ತಾರೇ
ಹ್ಮ್ ಯಾರು ಬರ್ತಾರೆನ್ನ ಮೇಬಿ ಯಾರು
ಯಾರ ಬಿಡ ಅವ್ರ ಪಾಡ್ಗೆ ಯಾರ ನ ಬರ್ಕೊಳ್ಳಿ ಅವ್ರರು ಬಂದ ಇದ ರೊಳಗೆ ಯಾರು ಬಂದ್ರು ಏನ್ ದೇಶನ ಉದ್ಧಾರ ಮಾಡೋ ಕೆಲ್ಸನ ಮಾಡ್ತಾರೆ
ಹಾ
ಕೆಲ್ಸಗಳೇ ಮಾಡ್ತಾರೆ ಯಾರು ಬಂದ್ರುನು
ಹ
ಅದಕ್ಕೆ ಸುಮ್ಮನೆ ನಾನೇ ಅನ್ಕೊಂಡ ನನೇ ಪ್ರಧಾನಿ ಆಗ್ಬಿಡೋಣ ಅನ್ಕೊಂಡಿದೀನಿ
ಹ್ಮ್ ನೋಡಣ ಅದ ಕಮ್ಮಿ ಐತೆ
ಪ್ರಧಾನಿ ಎಲ್ಲ ಹಾಗೆಲ್ಲ ಬಿಡು ಇನ್ನ ಈ ಮುಖ್ಯ ಮುಖ್ಯಮಂತ್ರಿ ಆಗೋಣ ಅಂದ್ರು ಇಲ್ಲ ಜನ ಯಾರು ಸಹಕರಿಸಲ್ಲ ನನ್ನ ಬೆಂಬಲ ಕೊಡಲ್ಲ ಯಾರುನು
ಹಾ ಹಾ
ನನ್ಗೆ ಯಾವಾಗ ಅನ್ಸತ್ತಪ್ಪಾ ಈ ರಾಜಕೀಯಗಳು ನೋಡ್ತಾ ಇದ್ರೆ ನಾನನ್ ಮುಖ್ಯಮಂತ್ರಿ ಆಗ್ಬಿಟ್ಟ ದೇಶಾನ ಏನನ್ ಉದ್ಧಾರ ಮಾಡ್ಬಿಡೋಣ ಅಂತ ಅನ್ಸುತ್ತೆ ಆದ್ರೆ ಜನ ಏ ಇನ್ನೊಂದ ಮತ್ತ ಮರಿ ಜನನ ಬದ್ಲಾಯ್ಸಕ್ ಆಗದೇ ಇಲ್ಲ ಮರಿ ಏನ್ ಮಾಡಿದ್ರು ಜನ ಬರ್ಲಾರ ಹಾ ನೋಟಗೊಂದು ಓಟ್ಟ ಹೋ
ಮ ಹ್ಮ ಹ್ಮ್ ಹ್ಮ್ ಅಷ್ಟೇ
ಅಷ್ಟೇ ಜನ ತಿಳ್ಕೊಳಲ್ಲಲ್ಲ ಈ ಬೇರೆ ದೇಶಲಲ್ಲ ಎಷ್ಟು ಮುಂದೆ ಇದೆ ನಮ ದೇಶ ಏನ ಇನ್ನ ಇಲ್ಲೇ ಇದೆ ಅಂತ ತಿಲ್ಕೊಂಡು ಯೋಚನೆ ಮಾಡ್ಬೇಕಿ
ಮದ್ಯಪ್ರಿಯರು ನಮ್ಮ ದೇಶದಲ್ಲಿ ಜಾಸ್ತಿ
ಯುವಕರ್ಗೆ ಯಾರ್ ಚೆನ್ನಾಗ್ ಒಳ್ಳೆ ಜ್ಞಾನ ಇರುತ್ತೆ ವಿದ್ಯೆ ಇರುತ್ತೆ
ನಮ್ಮದ್ರಲ್ಲಿ ಮದ್ಯ ಪ್ರಿಯರ ಜಾಸ್ತಿ ಕಣಪಾ ಹ ಅದು ಅದು ನಮ್ಮ ಏನಂತಾರೆ ಅದ ಒಂಥರ ಒಂಥರ ಪ ಇದು ಅದನ್ನ ನೋಡಿ ಎಲ್ಲಾರೂ ಮದ್ಯಪಾನ ನೋಟು
ಹ್ಮ ಎಲ್ಲ ಇಂತದ್ದೇ ಮಾಡ್ತಾರೆ ಜನ ಇನ್ ಯಾವಾಗ ಯೋಚನೆ ಮಾಡ್ತಾರೆ ತರಲ್ಲ
ಹ್ಮ್
ಅದಕ್ ಬಾ ನಾನು ನಾನ್ ಪ್ರಧಾನಿ ಆಗ್ಬಿಡ್ತೀನಿನ್ ಮುಖ್ಯಮಂತ್ರಿ ಆಗ್ಬಿಡು ದೇಶನದಾರ ಮಾಡಾಕಣ
ಹಾ
ಅಯ ಎಲ್ಲ ಆಗೋ ಕೆಲ್ಸಗಳೆಲ್ಲ ಸಮಯ ಚೆನ್ನಾಗ ದುಡ್ ಮಾಡ್ಬೇಕು ದೇಶ ಬಿಟ್ಟು ರೋಡೋಗ್ಬೇಕಷ್ಟೇ ನಮ್ಮೇಶ್ ಹೇಳ್ತಾ ಇದ್ರಲ್ಲ
ಹಾ ಹಾ
ರಮೇಶ ರ ಅವರು ಕೋಲಾರದಿನ ಅಷ್ಟ್ ಹೇತದ್ರಲ್ಲ ಚೆನ್ನಾಗ ಚೆನ್ನಾಗದು ದೇಶ ಅ ದುಡ್ಡ ಮಾಡಡಿ ದೇಶ ಬಿಡಿ ಅಂತ ಇದ್ರಲ್ಲ ರೈಲ್ ಬಿಡೋರಲ್ಲ ನಮ್ ಹಾ ಅವ್ರೇ ಹೆಲ್ದಂಗ್ ಮಾಡ್ಬೇಕು ಅವಾಗ ನಾ ಬಿಡಪ್ಪಾ ಇವು ನಮ್ ದೇಶನ್ ಬಿಟ್ಟು ಹೆಂಗ್ ಹೋಗೋದು ಅನ್ಕೊಂಡಿದ್ವಿ ಇವಾಗ ಇವಾಗ ಅರ್ಥ ಆಗ್ತತ್ಯತೆ ನಮ್ಮ ದೇಶನ್ ಬಿಟ್ಟ ಹೋಗ್ಬಿಟ್ರೆನೆ ನೆಮ್
ನಮ್ ದೇಶ ಬಿಟ್ಟೋದ್ರ ನೆಮದ್ದಿ ಈವಾಗಾ
ಏನ್ ಮಾಡಕ್ ಆಗಲ್ಲ ಇಲ್ಲಿ ಇರೋರು ಜನನ್ ಬ ದಲೈಸಕ್ಕಾಗಲ್ಲ ನೀನು ನಾನ್ ನಾನ್ ರಾಜಕೀಯ ಕೇಳಿತೀನಿ ಅಲ್ಲಲ್ಲ ನಾನ್ ರಾಜಕೀಯ ಇಳಿತೀನಿ ನಾನೇನೋ ದೇಶನ ಉದ್ಧಾರ ಮಾಡ್ತೀನಿ ಅಂದ್ರೆ ಏನು ಮಾಡಕ್ಕ ಆಗಲ್ಲ
ಹ್ಮ್
ಇವಾಗಿನ ನಿಯತ್ತಾಗಿ ದೆ ಅನ್ಕೋ ಹಾಳ್ ಮಾಡಾಕ್ತಾರೆ ಬೆದ್ರಸ್ತಾರೆ ಆಮೇಲೆ ಏನೇನೊ ಮಾಡ್ತಾರೆ ಅದಿಕ್ಕೆ ಏನ್ ಮಾಡಬೇಕು ಏನು ಗೊತ್ತಿಲ್ಲ ಎಷ್ಟೇ ಹ್ಮ್ ಬೆಳ್ಳೆಯಕ್ ಬಿಡಲ್ಲ
ಹ್ಮ್ ಯಾವನೋ ಬೆಳಿತವಾನೆ ಅವನ ಬೆಳಸೋಣ ಅನ್ನೋ ಉದ್ದೇಶ ಇಲ್ಲ ತುಳಿಯೋಣ ನಾವು ಮೇಲೆ ಬರೋಣ ಅನ್ ಅನ್ನೋದೇ ಚಾನಾನೋದಬ್ ಹ್ಮ ಏನೊ ಹೋಗಪ್ಪ ಇವರ್ನೆಲ್ಲ ಚೇಂಜ್ ಮಾಡೋದಕ್ಕ ಆಗಲ್ಲ ಬದಲಾಯಿಸದಕ್ಕಾಗಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಸರಿ ಏನ್ ಮಾಡಕ್ ಆಗಲ್ಲ ಬಿಡು ಹ್ಮ್ ಸರಿ ಏನ್ ಮಾಡೋದ ಹಾ